ಅಷ್ಟ
ಅ ಸರ್.
ಸರ್ ನಮಸ್ತೆ ಸರ್ ಅದು ಎಜುಕೇಶನ್ ಲೋನ್ ಬೇಕಾಗಿತ್ತು ಸರ್ ನಮ್ಗೆ
ಲೋನು ಎಷ್ಟ ಬೇಕಿರಿ
ಸರ್ ಅದೇ ಎಜುಕೇಶನ್ ಬಗ್ಗೆ ಕೊಡ್ತರನ್ ಸರ್ ನೀವು
ಹಾ
ಅದೇ ಎಜುಕೇಶನ್ ಲೋನ್ ಬೇಕಾಗಿತ್ತು ಸರ್ ನಮ್ಗೆ
ಅದೇ ಎಷ್ಟು ಬೇಕು ರೀ
ನಮ್ಗೆ ಈಗ ಈಗ ವಿಜ್ಞಾನ ಮಾಡಕ್ ಇಟ್ಟನಿ ಸರ್ ನೀ ಒಂದು ಒಂದ್ ಲಕ್ಷ ಬೇಕು ಸರ್ ನಿನ್ಗೆ
ಒಂದ್ ಲಕ್ಷ ಕಮ್ಮಿ ಆತ್ ನೋಡ್ರಿ ಏನ ಬೇಕಾದ್ರೆ ಇಏನ ಕೇಳ್ರಿ ನಿಮ್ಗೆ ಎಷ್ಟ ನಿಮ್ ಐಸ ಹತ್ ಕಟ್ಟತ್ ಸಐಸ ತೇಸಿ ತರಟ
ಸರ್ ಅಲ್ಲಿ ಕಾಲೇಜ್ ಫೀಸ್ ಒಂದ್ ಲಕ್ಷ ಹೇಳಾರ ಸರ್ ಹಾಸ್ಟ್ಲ್ ಒಂದ್ ಐ್ಯ ಸರ
ಹಾ
ಅ ಕಡೆ ಕಿಡ ಒಂದು ಎ ಎರಡು ಎರಡು ಲಕ್ಷ ಬೇಕು ಸರ್ ನಮ್ಗೆ ಎಜುಕೇಶನ್ ಲೋನ್
ಎರ್ಡ್ ಲಕ್ಷ ಸಾಕ ರೀ
ಹ್ಮ ಸರ್
ಸಮಯ ಅಂತ ನೋಡ್ರಿ ಒಂದು ಚಲೋ ವಿಚಾರ ಮಾಡ್ರಿ
ಹೂ ಹೌದ್ ರೀ
ಹಾ
ಸರ್ ನಮ್ಗೆ ನಮ ಎಷ್ಟು ಕಟ್ಟದ್ದು ಅಷ್ಟುಸರ್ ನಮ್ಗೆ
ಇಲ್ರರಿ ಕಟ್ಟದ್ ಬರೋಬರ್ರೀ ನೀವು ಎಷ್ಟು ಬೇಕಾಗ್ತದ ಅಂತ ನನ್ಗೆ ಹೇಳಿದ್ರಂತ ತಂದ್ರೆ ನಾವು ನಿಮ್ ವಿಚಾರ ಮಾಡಿ ಹೇಳಕ್ ಬರ್ತದೇ
ನಮ್ಗೆ ಎರಡು ಎರಡು ಲಕ್ಷನೇ ಬೇಕು ನಮಗೆ ಹ್ಮ
ಚಲ್ಲ ಕ್ಲಿಯರ
ಡಾಕೊಮೆಂಟ್ಸ ಎಲ್ಲ ಕ್ಲಿಯರ ಸರ್
ಎರು ನಿಮ್ಮ ಹತ್ರ
ಹ ಸರ್
ಡಾಕ್ಯುಮೆಂಟ್ಸ್ ಏನೇನ ಮಾತ್ರನಾ ಪ್ಯಾನ್ ಕಾರ್ಡ್ ಅದ
ಹ ಎಲ್ಲ ಸದು ಸರ್ ಟೀ ಶರ್ಟ್ ಸರ್ ಹತ್ತನೇದು
ಹ ರೀ
ಟಿ ಸಿ ಪ್ಯಾಂಟ್ ಕಾರ್ಡ್ ಆಧಾರ್ ಕಾರ್ಡ್ ಪಾಸ್ ಬುಕ್ ಜಾತಿ ಪ್ರಮಾಣ ಪತ್ರ ಎಸ್ ಎಸ್ ನಂಬರು
ಹಾ
ಅವ ಎಲ್ಲ ಅದಾವ್ ಸರ್
ಅದ ಅದು ಹ್ಮ್ ಅದೇದ ಸರ್ ಈಗ ಅವಲ್ಲಾನೂ ನ ಇದೇನಮ್ ಕೈ ತಂದ್ ಕೊಡ್ತೀರಿ ನಾವ್ ಹಾಕ್ಬಟ್ರಿ
ಸರ್ ನಮ್ ಕೇಗ ಕೊಡ್ತೀ ಸರ್ ನೀವ ಆಕಿ ಆನ್ಲೈನ್
ಹಂಗಲ್ರರಿ ನೀವ್ ಇರ್ಬೇಕ ಆತದ್ರ ನೀವ ಇರ್ಬೇಕು
ಸರ್ ನಾವು ಇರ್ತೀವ್ ಸರ್ ನಾವು ಬಂದ್ ಕೊಟ್ಟು ನೀವ್ ಹಾಕ್ತಿರಲ್ವಾ ನಾವು ಇರ್ತಿವಿ
ಹ ಅದೇ ಸರ್ ಈಗ ನೀವಿದ್ರನೆ ಎಲ್ಲಾನು ನಡೀತಿದೆ
ಹ್ಮ ಸರ್
ನಮ್ಗೂ ಸ್ವಲ್ಪ ಹುಷಾರ್ಲ್ರಿ ಅದಕ್ಕ ನೀವ ಇರ್ರಿ ಅಂತ ಹೇಳದ
ಹು ಸರ್
ಹ ಅದಕ್ಕೆ ಮತ್ತ ಆಮೇಲೆ ನಾನ್ ನೀವ್ ಕಲ್ತಿಕರ್ ಆನ್ಲೈನ್ ಸೆಂಟರ್ಗ್ ಬಂದ್ರಿ
ಹ್ಮ ಸರ್
ಆನ್ಲೈನ್ ಸೆಂಟರ್ಗ್ ಹೋಗಿ ಆನ್ಲೈನ್ದಾಗ ಕೇಳಂಬಿ ಏನೇನಂತ
ಈಶ್ವರ್ ಮನ ಮ್ಯಾಗನ ಕೊಡ್ತರಿ ಅನ್ಸರ್ ನೀವು ಲೋನ್
ವಿ ಅಂಗಡಿ ಮೇಲ್ ಕೊಡ್ತೀವಿ ನಿಮಗೆ ಯಾವ್ದ್ ಬೇಕ ನಾವ್ದ್ ಕೊಡ್ತೀವಿ
ಇದು ಎಜುಕೇಷನ್ ಲೋನ್ ಬಾರ ವಿಚಾರ ಗೆ
ಯಾರ
ಇದು ಎಜುಕೇಶನ್ ಲೋನ ಚಲೋ ಅನ್ಸಲ್ವಾ
ಹ ನಿಮಗ್ ಓದೋದಕ್ ಬೇಕಂತಂದ್ರೆ ಅದೇ ಚಲೋ ರಿ
ಹೌದಿರಿ
ಹಾ
ನೀವು ಒಲ್ದ ಬಗ್ಗೆ ಅದ್ರ ಬಗ್ಗೆ
ಒಲದು ಬಗ್ಗೆ
ಈ ಒಂದು ಬಗ್ಗೆ
ಒಂದು ಬಗ್ಗೆ ನಮಗ್ ಗೊತ್ತಿಲ್ರರಿ ನಮ್ದ ಏನದ ನಾವು ಗೋವಿಂದಪುರ ಕಡಿಯಿಂದ ಹಾಕ್ತೀವಿ ಒಂದು ಬಗ್ಗೆ ಮತ್ತ ಅವ್ರ ಬೇರೆೆಯ್ರ ಮತ್ತ ಅವ್ರು ಅವ ಬೇರೆಯವ್ರು ಕೇಳ್ಬೇಕಾದ್ರೆ
ಹ್ಮ ಸರ್
ಇದು ನಮ್ಮ ದು ನಾವು ನಿಮ್ಗೆ ಎಜುಕೇಶನ್ ಲೋನ್ ಅಂತ ತಂದ್ರಲ್ಲ ನೀವು ಎಜುಕೇಶನ್ ಲೋನು ಅಂಗಡಿ ಲೋನು ಆಮೇಲೆವೆಲ್ಲ ನಾವೇ ಹಾಕಿ ಕೊಡ್ತೀವಿ ಬೇಕದ್ರ ಇದು ರೈತರದು ಅದು ನಮಗ್ ಈ ಕಡೆ ಸಂಬಂಧ ಪಡಲ್ರರಿ ಅವ್ರ ಹಾಕ ಕೊಡ್ತಾರ
ಅವ ಗೋಸ್ಕರ
ಹ್ಮ ..
ಈ, ಸರ್ ಈಗ ಎಜು. ... ಕಿಸಾನ್ಲೋಯನ್, ನಾಮ್, ಎಷ್ಟತಾನ ಕೊಡ್ತೀವಿ ಸರ್? ..
ನಾವು, ಐದು ಲಕ್ಷ ತನಕ ಕೊಡತೀವಿ. .... ನಿಮ, ಮ, ನಿಮ್ದು. .. ಸ್ಟೋರ್, ಜಾಸ್ತಿ ಆಗಿತ್ತ ಅಂತಂದ್ರೆ, ಅದಕ್ಕೆ ಮತ್ತ ಅದು ಬೇರೆ ಮತ್ತ ಅದು ಬೇರೆ ಕೊಡ್ತೇವಿ! ನಾವು. ...
ಸರ್, ಅದಕ್ಕೆ ಬಡ್ಡಿ ಎಷ್ಟು ಬಿಡು. .. ಸರ್, ಇವಾಗ, ದೋಚುವಳಿ. .. ತಿಂಗಳು, ಲೆಕ್ಕ, ವರ್ಷ, ಲೆಕ್ಕ. ..
ಯಾವದ್, ಬಂದಿದೆ. ...
ಈಗ ಎಜುಕೇಶನ್ ಲೋನ್ ತರುತ್ಜಿವಿಯಲ್ಲ ಸರ್ ಈ ಈ ಕಟ್ತಿವಲ್ಲ ತಗೊಂಡು. ..
ಹ, ರೀ. ...
ನಾವು, ಬಡ್ಡಿ. . ಹ್ಮ್, ಬರುತ್ತೆ. ...
ರ್ ಬಡ್ಡಿ ಕಮ್ಮಿ ಇರ್ತದ್ರಿ ಫುಲ್ ಕಮ್ಮಿ ಇರ್ತದ ಅದ ಯಾಕಂದ್ರ ಇವಾಗ ನೀವು, ನೀವು ಕಡೆಕ್ ತಗೋಕೋಗರಿ., ಬಡ್ಡಿ ಒಂದರ ಬಡ್ಡಿ ಎರಡರ ಬಡ್ಡಿ ಅಂತ ಹಂಗಿಲ್ಲ ನಂಬಲ್ಲಿ ಗಂಟೆಚಾರ ಪೈಸ ಅಂದಲ್ಲ ಈಗೆಲ್ಲ ಬ
ಸರ್ ನಮ್ಮ ಆಜ ಸ್ವಲ್ಪ ಕೆಳ್ತಲ್ಲ ಸರ್
ಹೌದ್ರೀ
ಹ್ ಇವಾಗನ ಇಲ್ಲ ಸರ್ ನಿಮ್ಮ್ ಆವಾಜ
ಎ ಹಾಗಾದ್ರಿ
ಈಗ ಒಂದ್ ರೂಪಾಯಿ ಎರಡು ರೂಪಾಯಿ ಈ ಹತ್ರ ಇಲ್ಲ ಸರ್ ನಿಮ್ಮ್ ಮಾತ್ರ ಎಂಟಣ ಚರನ ಬಾರಣ
ಹೌದ
ಸೊ ಅ ಅಂದ್ರ ನಿಮ್ಮ್ ಹತ್ರನೇ ಪಡದ ಸರ್ ಹೊರ್ಗಡೆ ಎರಡ್ ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಹೆಂಗದೆ
ಅಯ ಆತರ ಆತರ ನಾವ್ ತಗೊಳ್ರಿ ಯಾಕಂದ್ರ ಆತರ ತಗೊಂಡ್ ಮೋಸ ಮಾಡಕ್ ಬರಲ್ರರಿ ನಮ್ಗ
ಹೂ ಸರ್ ಬರಬರಿ ಸರ್ ಸರ್ ಎಜುಕಷನ್ ಎಜುಕೇಶನ್ ಲೋನ್ ಒಂದ ಮೂರು ಲಕ್ಷ ಬೇಕ ಸರ್ ನಮ್ಗೆ
ಸೋರಿ
ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕಲೆ ಮಾಡಿವಿ ನಿಮ್ ಕೈಯಾಗ ಯಾವೋ ಎಷ್ಟು ಯಾವೋ ಕೂಡ ಮಾಡ ತ್ತ
ನೀ ನೀವ ಹೋಗಂತ್ರಿ ಅವಾಗ ತಂದ್ ಕೊಡ್ರಿ ನೀವು ಇವಾಗ ಹೇಳ ಮಲ್ರಿ ನೀವು ನೀವ್ ಬರಬೇಕ್ರಿ ಯಾಕಂದ್ರ ನನ್ಗ್ ಹುಷಾರಿಲ್ಲ
ಹಓ ಸರ್
ಅದಕ್ಕೆ ಮತ್ತೆ ನೀವೇ ಬಂದ್ ಕೀರಿಂದ ಒಂದ್ ದಿನ ಬಂದ್ಕೀರಿ ಕೊಟ್ಟ ಹೋಗಿರ್ಬೇಕ ಅದ್ರೆ ನೀವ ಇರ್ಬೇಕ್ರಿ ಹೊತ್ತಿನ ದಿನ
ಸರಿ ನಾಳೆ ಹಣ ನಾಡ್ದು ಭ ಬಾನುವಾರ ಐ್ ಅಲ್ಸರ್ ಐತ ೆ ಸ್ಮರಿ
ಸ ಈ ಎರಡ್ ದಿನ ಬಿಟಂಬ್ರಿ ಈಗಗ ಸೊ ಇವ್ರಡ್ ದಿನ ಇವವು ನಾಳೆ ಅಂತತ್ ಹಾಫ್ ಡೇೀ ನಾಡಿದ್ದಂರು ಫುಲ್ಲು ಫುಲ್, ಆಫ್ ಇರ್ತದ. .. ಅದಕ್ಕೆ, ಏನು, ಮಾಡೋದು? ... ರಿ, ನಾಲಿಧು, ಸೋಮವಾರ ದಿನ ಏನ್ ಮಾಡಮ್ರೀ, ಸೋಮವಾರ? .. ದಿನ, ಎಲ್ಲಾನು ಚಾಲೂ, ಇರ್ತವ್ರೀ ಎಲ್ಲಾನು ಕೆಲ್ಸ ನಡೆದಿರ್ತಾವ? ...
ಹಾ, ಸರ್. ...
ಸರ್ವರ್ನ, ಇರುತ್ತೆ, ರಿ. .. ಅವಾಗ, ಹೋಗ್ಬಿಟ್ಟು, ಒಂದು, ಮೂರು. .. ಎರಡು ಮೂ, ಎರಡ್ ಗಂಟೆಗಂತ್ರ ಅವ್ ಊಟಕ್ಕೆ ಹೋತಾರೀ. .
ಹ್ಮ್ಮ್, ಸರ್, ಅವ್ರ ಬ್ಯಾಂಕ್ ಅವ್ರು, ಹೋಗುತ್ತಾರೆ, ನೀವು. ...
ಹಾ, ರೀ, ಅದಕ್ಕೆ. ... ಊಟ, ಗೀಟ ಎಲ್ಲಾ ಮುಗಿದ್ಮೇಲೆ ನಾವು ನೀವು ಹೋಗಿ. ... ಅದ್ರ, ಬಗ್ಗೆ ಮಾತಾಡಿ ಕೇಳಿ, ಏನೇನು ಎಂತ ಎಲ್ಲಾ ಕೇಳಮ್ರಿ ಬಡ್ಡಿ ಏನಂತದ ಕೆಳಮರಿ. ..
ಹ್ಮ್, ರಿ. ..
ಕೇಳಿಕರಂದು, ಏನು, ಅದು, ಮಾತಾಡಿಕ್ರಂದು ಲೋನ್ ಹಕಿ.
ಸ, ಲೋನ್ ಹ, ಏ ಯಾವಾಗ, ಕೊಡ್ತಾರೆ, ಸರ್ ಲೋನು? .. ಈಗ ನಾವು ಆಗ್ತಿವಲ್ಲಾ! ಎರಡ್ ದಿನ ಬಿುಟ್ಟು ಎರಡ್ ದಿನ ಬಿಟ್ಟು ಕೊಡುತ್ತಾರೆ, ಸಾರ್. ...
ಸರ್, ಅದೇ ನಾವು, ಲೋನ್. .. ಅಪ್ಲಿಕೇಶನ್, ಆಗ್ತೀವಲ್ಲಾ?. ..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
ಲೋನ್ ಅಪ್ಲಿಕೇಶನ್ ಹಾಕಿದ್ದ ಅವರು. ಲೋನ್ ಏನ್ ಮಾಡ್ತಾರೆ ಹೋಲ್ಡ್ ಮಾಡಿ ಇಟ್ಕತಾರ ಅವರು ಲೋನ್ ಹಾಕ್ತಾರಿ. ಎರಡ ಎರಡು ದಿನಕ್ಕೆ ಆಗ್ತಾರ ಅವರು ಲೋನು ಹೋಲ್ಡ್ ಮಾಡಿಟ್ಕೊತರಿ ನೀ ಆಮೇಲೆ ಹೋಗಿ ನೀವು ಸೈನ್ ಮಾಡ್ಬೇಕ್ರೀ ಅಲ್ಲಿ.
ಸೈ ಮಾಡ ಕೊಂತ
ಹಾ ಅಲ್ಲಿ ಸೈನ್ ಮಾಡ್ಬೇಕ್ರಿ ಯಾಕಂತಂದ್ರೆ ನೀವು ತಗೋರಿರ್ತರಲ್ಲ ನೀವ ಜವಾಬ್ದಾರಿ
ವಾ ತಿಂಗಳು ಲೆ ಹೋಗ ಸರ್ ವರ್ಷ ಲೆಕ್ಕ
ಸ ವರ್ಷಿ ಕಟ್ಟಬೇಕ
ಹೌ
ಒಂದ ವರ್ಸ
ಕಟ್ಬೋದ್ರೀ ನೀವು ಎಷ್ಟು ಬರ್ತದ ಅಷ್ಟು ಕಟ್ಟಬೇಕ್ರಿ ಅದು ಮೆಸೇಜ್ ಬರ್ತಾದ್ರಿ ಆಲ್ರೆಡಿ ನಿಮ್ಗ ಆ ರಿ ಮೆಸೇಜ್. ಮೆಸೇಜ್ ಬರ್ತದ್ರೀ ಅ ಅದ್ರ ತಕ್ಕಂತಂತೆ ನೀವು ಕಟ್ಕೊ
ಈಗ ನಮ್ಮ ಹತ್ರ. ಚೂಡಣ ತೋ--ಡ್ಸರ ಒಂದ್ ಗೆ ಎಪ್ಪತ್ ಸಾವ್ರ ಕಟ್ಟುವ ಸರ್. ಒಂದು ವರ್ಷಿಗೆ ಕಟ್ಬೇಕು ಸರ್
ಇವಾಗ ನಿಮ್ದ್ ಅದೇ ಅನ್ರಿ ಲೋನ್.
ಈಗ ನಮ್ ಬಗದ ಸ್ಟೂಡೆಂಟ್ ತೊಂಡದ ಸರ್ ಒಂದು.
ಹ.
ಅವ್ನು ಮೂರ್ ಲಕ್ಷ ಇತೊಂಡನ್ಸರ್ ಒಂದು ವರ್ಷಿಗೆ. ಈಗ ಬಡ್ಡಿ ಆದ್ರೂ ಚಾರಣ ಭಾಗವಂತ. ಚಾರಣ ಬಾಗ ವರ್ಷ ಎಪ್ಪತ್ ಸಾವಿರ ಕಟ್ಬೇಕ ಸರ್ ಎಪ್ಪತ್ ಸಾವಿರದ ಚಿಲ್ಲರ್ ಅಂತೆೇ ಮು ಅದ ಕೆಸ ನಿಮ್ಮತ್ ಹತ್ರ ಅದೇ ಯಾವ ಯಾವತರ.
ಹ
ಈಗ ನಿಮ್ಮ ಹತ್ರ ಹೇ ಹೆಂಗ ವರ್ಷನ್ ಲೆಕ್ಕ ಎಷ್ಟ ಕಟ್ಬೇಕ ಸರ್?
ಹ ನಮ್ದು ವರ್ಷದ ಲೆಕ್ಕಾನೇ ರೀ ವರ್ಷದ ಲೆಕ್ಕಾನೇ ನೀವು ಏನು ಏನೇ ಮಾಡಿದ್ರು ವರ್ಷನ್ ಲೆಕ್ಕನೆ ಕಟ್ಬೇಕು ನಮ್ಗ ಯಾಕಂತ ಕೇಳ್ ನಾವು ವರ್ಷಿಂದ ತಗೋತಿವ ರಿ ನಾವು ವರ್ಸಿಂದ ಏನ್ ಬಡ್ಡಿ ಆಗ್ತದ ಅದ ಹಾಕ್ತೀವ್ ರಿ. ಅದು ಎಷ್ಟು ಬಡ್ಡಿ ಆಗ್ತದ ಎಷ್ಟ ಈಗ ಗಂಟ ಆತದ ಅದ ಗಂಟ ಅಂದ್ರ ಇದಿದ್ದೆ ಇರ್ತದ ರೀ ಬಡ್ಡಿ ಎಷ್ಟ ಆತದ ಅದು ಇಂಟ್ರೆಸ್ಟ್. ಆ ಇಂಟ್ರೆಸ್ಟ್ ಲೆಕ್ಕ ನೀವ ಕಟ್ಕೊಂಡ ಹೋಗ್ಬಿಡದ್ರಿ ಅಷ್ಟೇ.
ಈ ಸರ್ ನಿಮ್ ಕಂಪ್ನಿ ಬ್ಯಾಂಕ್ ಎಲ್ಲಿ ಬರತ್ತೆ? ಹ
ಸರಿ ಇದು ಗುಲ್ಬರ್ಗದಾಗ ಬರ್ತದ್ರಿ. ಹಾ ಸರ್ ಗುಲ್ಬರ್ಗ
ಹ ಸರಿ ಅದೇ ಯಾವ ಯ ಬಿದಸ
ಸರ್ ಕಟ್ಟಿ ಕಂಪ್ನಿ ಅಂತ ಹೇಳ್ರ ಹೇಳ್ತರ್
ಪಟ್ಟಿ ಕಂಬ ರ ಹಾ ಅ ಕಟ್ಟಿ ಕಂಪನಿಯ ಬಂದು ಹೇಳದ್ರೆ ನಿಮ್ಮ ಅಲ್ಲಿ ಇರ್ತನ್ ಸೌ ನಿಂದ
ಹಾ ನಾ ರೀ ಯ ರೀ ಕಟ್ಟಿ ಕಂಪ್ನಿ ಎಲ್ಲಿ ಬರ್ತದ್ರಿ ಅಂತ ಕೇಳಿ್ರಿ ಹೇಳ್ತಾರ ಅವ್ರು ಕಟ್ಟಿ ಕಂಪ್ನಿ ಬ ಕರಣ ಬಲ್ಸ್
ಹೌದ್ರಿ ಸರ್ ನಿಮ್ಗೆ ಅವತ್ ದಿನ ಬರ್ತ ಸರ್ ಯಾವಾರಂದ್ರೆ. ಸೋಮಾರ ದಿನ ಬರ್ತೀ
ಹಾ ಸೋಮವಾರ ಬರ್ರಿ ನೀ ಸೋಮವಾರ ಬಂದಕಿರಿ ನನ್ಗ್ ಫೋನ್ ನಾನು ನಾವು ನೀವು ಕಲ್ತ್ರಿಂದ ಬೈಕ್ ನಂದ ಬೈಕ್, ಆದ್ರೆ ನೀವ ಒಂದ ಬಸ್ಸಿಗೆ ಬರ್ತೀರಿ ಒಂದ ಬೈಕಿಗೆ ಬರ್ತರಿ, ಸ್ವಲ್ಪ ಕಾರ್ ತಗ್ ಬಂದ್ರೆ ಒಳ್ಳೇದ. ಯಾಕಂದ್ರ ಇವಾಗ ಬಿಸಲದೆೆಲ್ಲ ಹಾಕೊಂಡ ಹೋಗರ್ ಚದ್ರಿ
ಹ ಸರ್
ಹ ರೀ
ಅದೇ ಸರ್ ನಾವ್ ಕಾರ್ ತಗೊಂಡ್ ಬರ್ತಿತ್ತು.
ಸರಿ ಸರಿ ಕಾರ್ ತೊಗೊಂಡೆ ಬರ್ರಿ ನೀವು ನಾವು ನೀವು ಕಲ್ ಕರಿಂದು ಹೋಗಿ ಬರಬೇಕ ಸರ
ಯ್ ಸರ್ ನಾಳೆ ನಿಮ್ಗ್ ಫೋನ್ ಹತ್ತನ್
ಹಾ ನಾಳೆೆಗೆ ಫೋನ್ ಹಾಗ್ತೀರ ನಾವು.
ಹ ಸರ್
ಸರ್ ನಾಳೆ ಫೋನ್ ಹೋಗ್ಸಿ ನೀವು ನಾ ಮಾತಾಡಮ್ರರಿ ಇಬ್ಬರು.
ಆಯ್ತು ಸರ್ ಹಯ್ತದೆ.
ಸರಿ
ಹ ಸ ಹ ಸರ್ ರಿ ಆ ಸ
ಕಾರ್